ಹಲೋ
ನಮಸ್ತೆ ಮತ್ತೆ ಹೇಗಿದ್ದೀರಾ
ನಮಸ್ತೆ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ
ನಾವು ತುಂಬಾ ಚೆನ್ನಾಗಿದ್ದೀವಿ ಕಾಫಿ ಆಯ್ತಾ
ಸರಿ ನಿಮ್ದ ಆಯ್ತಾ
ಹಾ ನಮ್ಮದಾಯ್ತು ಕಾಫಿ ಏನ್ ಮಾಡ್ತಿದ್ದೀರಾ ಏನ್ ಮಾಡ್ಕೊಂಡಿರೋ ನೀವು
ನಾವು ಈಗ ಇಂಜಿನಿಯರಿಂಗ್ ಹೋಗ್ಬೇಕು
ಹೌದಾ ಸ್ಟೂಡೆಂಟ್ ಇನಾ
ಹ ಹೌದು ಹೌದು ನೀವು
ಏನ್ ನಾವು ಹೌಸ್ ವೈಫ್
ಹೌದು
ಹ್ಮ್ ಹೇಗ್ ನಡೀತಿದೆ ಎಲ್ಲಾ ನಾವು ಹ್ಮ್ ಹ್ಮ್ ಹಾ ಮತ್ತೆ ಇನ್ನೇನ್ ಸಮಾಚಾರ
ಎಲ್ಲಾ ಹೇಳ್ಬೇಕ ನೀವೇ
ಹ್ಮ್ ಹೇಗ್ ನಡೀತಿದೆ ಸ್ಟೂಡೆಂಟ್ ಲೈಫ್ ಎಲ್ಲ
ಸ್ಟೂಡೆಂಟ್ ಲೈಫ್ ಇತ್ತಲ್ಲ ಹಾ ಓದು ಓದು
ಚೆನ್ನಾಗ್ ಕೇಳಿಸುತಿದಿಯ ಮಾತಾಡ್ತಿರೋದು
ಹಾ ಈ ಕೇೇಳಸ್ತಿದೆ
ಹ್ಮ್ ಮತ್ತೆ ಸ್ಕೂಲ್ ಲೈಫ್ ಎಲ್ಲ ಚೆನ್ನಾಗಿತ್ತಾ
ಹಾ ಸ್ಕೂಲ್ ಲೈಫು ಚೆನ್ನಾಗಿತ್ತು ಕಾಲೇಜ್ ಲೈಫು ಚೆನ್ನಾಗಿತ್ತು
ಹೌದಾ ಅಮ್ಮ ಏನ್ ತಿಂಡಿ ಮಾಡಿದ್ರು ಮನೇೆಲ್ಲಿ
ಅಮ್ಮ ಮಾರ್ನಿಂಗ್.
ಹಾ.
ಹಾ ಇವಾಗ ಆಫ. ಹ.
ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ನಿಮ್ದು ಸ್ವಲ್ಪ ನೋಡಿ ಸರಿಗ್ ಸ್ವಲ್ಪ ಬ್ರೇಕ್ ಬ್ರೇಕ್ ಆಗ್ತಿದೆ ವಾಯ್ಸು.
ಹೌದಾ. ಈಗ್ ಕೇಳ್ಸದೀಯಾ.
ಹಾ ಇವಾಗ ಕೇಳಸ್ತಿದೆ ಹೇಳಿ. ನಿಮ್ಗೆ ಏನಾದ್ರು ತಿಂಡಿ ಮಾಡಕ್. ಬರುತ್ತಾ ಏನಾದ್ರು
ಏನು ಕಲ್ತಿಲ್ಲ ಮಾಡ್ರ ತಿನ್ನಾಕ್ ಬರುತ್ತೆ ಅಷ್ಟೇ
ಹೌದಾ ಕಲಿಬೇಕಕ್ ತಾನೆ ಬರೀ ತಿನ್ನದ ಅದು ಒಂದೇ ಮಾಡ್ಕೊಂಬಟ್ರೆ
ಮುಂದ ಮುಂದ ಕಲ್ತ್ರ ಆಯ್ತು ಬಿಡಿ.
ಹ್ಮ್ ಏನಾದ್ೂ ಒಂದೊಂದ್ ರೆಸಿಪಿ ಕಲಿತಾ ಇರ್ಬೇಕು
ಅದೇ ನನಗ್ ನನಗ್ ಬೇಕು ಅಂದ್ರೆ ಮಾಡ್ಕೊಂಡ್ ತಿನ್ಂತೀನಿ. ಎಲ್ಲಾರ್ಗೂ ಮಾಡಕಲ್ಲ ಬರಲ್ಲ ನನಗೆ ಎಜ ವಯಸ್ರುತ್ತ. ತ್ತೆ
ಹ್ಮ್ ಹೆಗ್ರಸ ಹೇಗ್ ಮಾಡೋದು.
ಹೆಗ್ರೈಸ್ ಹೇಗ್ ಮಾಡದು ಅಂದ್ರೆ ಫಸ್ಟ್ ಗ್ಯಾಸ್ ಆನ್ ಮಾಡ್ಬೇಕು. ಅದಾದ್ಮೇಲೆ ತವ ತವಾ ಇಕ್ಬೇಕು ಗ್ಯಾಸ್ ಮೇಲೆ ಆಮೇಲೆ ಆಯಿಲ್ ಹಾಕ್ಬೇಕು ಅದಾದ್ಮೇಲ
ಮಾಡ್ತಿದ್ದೀರಾ ಇಲ್ಲಿ ಆಮ್ಲೆಟ್ ಮಾಡ್ತಿದ್ದೀರಾ.
ಕಾವ ಬಾ್ಲಿ.
ಹಾ. ಬಡ್ಲಿ
ಹಾ ಹ ಅದಾದ್ಮ ಅಹಿಲ್ ಲ ಆ್ತಿೀವಿ. ಅದಾದ್ಮೇಲೆ ಹೊಚ್ಕೊಂಡಿರೋ ಈರುಳ್ಳೆ. ವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಗ್ತೀವಿ.
ಹಾ.
ಹಾ ಅದಾದ್ಮೇಲೆ ಸ್ವಲ್ಪ ಈರುಳ್ಳಿ ಏನಂತಾರೆ ಅದೇ ಸ್ವಲ್ಪ ಕಲರ್ ಬರೋ ತರ ರೋಸ್ಟ್ ಮಾಡ್ಕೋತೀವಿ.
ಹಾ ಹಾ ಹಾ
ಆಮೇಲೆ ವೆಜಿಟೇಬಲ್ಸ್ ಹಾಕೋತೀವಿ ಬೇಕು ಅಂದ್ರೆ
ಹ್ಮ ಹ್ಮ್
ಆಮೇಲೆ ಎಗ್ ಎಗ್ ಹಾಕೊಂಡು ರೋಸ್ ಮಾಡ್ಕೋತಿೀವಿ ಎಗ್ನ ಅದ್ಮೇಲೆ ರೈಸ್ ಹಾಕೋತೀವಿ ಅದ ಅಂದ್ಮೇಲೆ ಕ ಪುರಿ ಉಪ್ಪು ಗರಂ ಮಸಾಲಾ ಸೊಯ ಸಾಸ್ ಎಲ್ಲ ಹಾಕೊಂಡಿ ಮಿಕ್ಸ್ ಮಾಡೋದ್ರೆ ಹೇಗ ರೈಸ್ ಆಯತು ಹ
ಹಾ ಎಲ್ಲ ಅನ್ನ ಮಿಕ್ಸ್ ಮಾಡ್ಬೇಕಾ
ಹ್ಮ
ಹ್ಮ್ ಚೆನ್ನಾಗ್ ಕಲ್ತಿದ್ದೀರಾ ಮತ್ತೆ ಬ್ರೆಡ್ ಆಮ್ಲೆಟ್ ಹೇಗ್ ಮಾಡ್ತೀರಾ
ಬ್ರೆಡ್ ಆಮ್ಲೆಟ್ಟು ಅದೇ ಈರುಳ್ಳಿ ಅದೆಲ್ಲ ಕಟ್ಟ ಮಾಡ್ಕೊಂಡು ಒಂದ್ ತವಾಯ ಇಕ್ಕೋತೀವಿ ಅದಾದ್ಮೇಲೆ ಆಮ್ಲೆಟ್ ಆಗ್ತದೆ ಇ ಅದ್ರ ಮೇಲೆ ಬ್ರೆಡ್ ಹ ಇವೂ ಅದಾದ್ಮೇಲೆ ಸ್ವಲ್ಪ ರೋಸ್ಟ್ ಆಗೋತಕ ಇದು ಮಾಡ್ತೀವಿ ಅ ಮನೆಲ್ಲಿ ಎತ್ಕೊಳ್ಳೋದಷ್ಟೇ
ಹೌದಾ ಪರವಾಗಿಲ್ಲ ನಂಗೆ ಬ್ರೆಡ್ ಆಮ್ಲೆಟ್ ಹೇಗ್ ಮಾಡೋದಂತ ಗೊತ್ತಿರ್ಲಿಲ್ಲ ನಿಮ್ಮಿಂದ ತಿಳ್ಕೊಂಡೆ ಎಗ್ರೈಸು ನಾವು ಚೆನ್ನಾಗ್ ಮಾಡ ವಿ ನೀವ್ ಮಾಡಿತರನೇ ಮಾಡೋದು ನಾವು ಸ್ಟ್ ಅನ್ನ ಮಾಡ್ಕೊಂಡ್ಬಿಡ್ತೀವಿ ಆಮೇಲೆ ಬಾಯಲ್ ಹಾಕ್ಬಿಟ್ಟು ಈರುಳ್ಳಿ ಹಾಕೊಂಬಿಟ್ಟು ಬಾಟ್ಸ್ಕೊಬಿಡದು ಈರುಳ್ಳಿ ಹಾಕಾದ್ಮೇಲೆ ಮೊಟ್ಟೆ ಹಾಕೊಂತೀವಿ ಅದ್ರೊಳಗಡೆ ಮೊಟ್ಟೆ ಹಾಕೊಂಡು ನೀಟು ಪುಡಿ ಆಗತ್ರ ಮಾಡಲ್ಲ ಸುಮ್ನೆ ದಪ್ಪ ತಪ್ಪುಗೆ ಆಮ್ಲೆಟ್ ತರ ಆದಕ್ಕೆ ಹಂಗೆ ಉಲ್ ದಬ ಆಕ್ತಿವಿ ಅಂದ್ರೆ ಬಾಯಿಗೆ ದೊಡ್ಡ ದೊಡ್ಡ್ದ ಸಿಗ್ಲಿ ಅಂತ ಅದಾದ್ಮೇಲೆ ಹಾ ಕ್ಯಾರೆಟ್ ಹಾಕೊಂತೀವಿ ಕ್ಯಾರೆಟ್ ತುರ್ದ್ಬಿಟ್ಟು ಹಾಕೊಳ್ಳೋದು ಅದಾದ್ಮೇಲೆ ಮತ್ತೆ ಎಲೆ ಕೋಸ ಬರುತ್ತಲ್ಲ
ಹಾ
ಎಲೆ ಕೋಸು ಹಾಕೊಂತೀವಿ ಹ ಅದಾದ್ಮೇಲೆ ಮಿ ಮಿಕ್ಸ್ ಮಾಡ್ಕೊಂತೀವಿ ಎಲ್ಲ ಒಟ್ಟಿಗೆ ಹಾಕೊಂಡುಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತೀವಿ
ಹಾ
ಟೊಮೊಟೊ ಸಾಸು ಸೋಯಾ ಸಾಸು ಚಿಲ್ಲಿ ಸಾಾಸು ಹಾಕೊಂಡ್ಬಿಟ್ಟು
ಹಾ
ಅನ್ನ ಹಾಕೊಂಡ್ಬುಬಿಡ್ತೀವಿ ಅದೆಲ್ಲ ಹಾಕಿ ಸ್ವಲ್ಪ ಒಂದ ಎರಡ್ ನಿಮಿಷ ಚೆನ್ನ ಬೇಯಸ್ಮೇಲೆ ಅನ್ನ ಹಾಕ್ಬಿಡ್ತೀವಿ ಅನ್ನ ಹಾಕಾದ್ಮೇಲೆ ಅನ್ನದ್ಮೇಲೆ ಖಾರದ ಪುಡಿ ಉಪ್ಪು ಮತ್ತೆ ಗರಂ ಮಸಾಲ ಮತ್ತೆ ಹ ಬ್ಲಾ ಇದು ಮೆಣಸಿನ ಪುಡಿ ಬರುತ್ತಲ್ಲಾ ಅದೆಲ್ಲಾ ಹಾ ಹಾಕ್ಬಿಟ್ಟು ಕೊತ್ಮರಿ ಸೊಪ್ಪ ಹಾಕ್ಬಿಟ್ಟು ಜೋರಾಗಿ ಊರಿ ಮಾಡ್ಬಿಟ್ಟು ಫುಲ್ಲು ನೀಟಾಗಿ ಅನ್ನ ಎಲ್ಲಾ ಕಲ್ಸ್ತೀವಿ ಊರಿ ಜೋರಾಗಿ ಬರ್ತಾ ಇರರ್ಬೇಕು ಹೊಗೇ ತರ ಆ ಬರುವವಾಗೆನೆ ನೀಟಾಗಿ ಎಲ್ಲಾ ಮಿಕ್ಸ್ ಮಾಡಿದ್ರೆ ಅವಾಗ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಓಟ ಚೃಲಲ್ಲಿ ಅಲ್ಲಿ ಏಗ್ ರೈಸುತರ ಚೆನ್ನಾಗ್ ಬರುತ್ತೆ ಸಕ್ಕತ್ತಾಗಿರುತ್ತೆ ಅವಾಗ ಆತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹೇಳಿ ಯಾವಾಗಾದ್ರರು ಮಾಡುವಾಗ ನಿಮ್ಮ ಅಮ್ಮಂಗ ಹೇಳಿ ಈತರ ಮಾಡಕೆ ಇಷ್ಟ ಆಗುತ್ತೆ ಹ ಮತ್ತೆ ಇನೇನು ಸಮಾಚಾರ ಹ್ಮ ಮತ್ತೆ ಸ್ಕೂಲ್ ಲೈಫು ಎಲ್ಲ ಚೆನ್ನಾಗಿತ್ತ ಎಸ್ ಎಲ್ ಸಿ ಎಲ್ಲಾ ಎಲ್ಲಿ ಮನೇಲ್ಲೇ ಓದಿದ್ದ ಹಾಸ್ಟೆಲ್ಲ್ಲಿ ಓದಿದ್ದ ಹಾಸ್ಟ್ರೇಲ್ ಯಲ್ಲಿನ ಮನೆಲ್ಲ
ಟೆಂತ್ ವರೆಗೂ ಸ್ಕೂಲಲ್ಲಿ ಓದಿದಿವಾ ಬೆಂಗಳೂರು ರಸೋಯ ಓದಿದ್ದೀವಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹ ಹಾಸ್ಟೆಲ್ ಲೈಫ್ ತುಂಬಾ ಚೆನ್ನಾಗಿತ್ತು ಸರಿ
ಹೌದಾ ಅಲ್ಲ ಎಲ್ಲ ಊಟ ಎಲ್ಲ ಚೆನ್ನಾಗ್ ಕೊಡ್ತಾ ಅ
ಹಾ ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತ ಆತ ಚೆನ್ನಾಗ್ ಮಾಡ್ತಿದ್ರು
ಹಾ ಹೌದಾ ಹಾಗೆ ಚೆನ್ನಾಗಿ ಓದ್ಕೋ ಬಿಡ್ಬೇಕು ಹಲೋ ಚೆನ್ನಾಗಿ ಓದ್ಕೊಳ್ಳಿ ಮತ್ತೆ ನಿಮ್ಮ್ ಮನೆಲಿ ನೀವು ಒಬ್ಬರೇ ಮಕ್ಳ ಳಾ
ಹಾ ಇಲ್ಲ ನನ್ನ ತಮ್ಮ ಇದನೇ
ತಮ್ಮ ಹ್ಮ್ ತಮ್ಮ ಏನ್ ಓದ್ಕೊಂಡಿದ್ದಾರೆ
ಅವನು ಟೆಂತ್ ಈ ಸತಿ
ಹಾ ಹಾ ಹಾ ಹ್ಮ್ ಮತ್ತೆ ಇನೇನ್ ಸಮಾಚಾರ
ಏನಿಲ್ಲ
ಹ್ಮ್ ಮತ್ತೆ ನಿಮ್ಮೂರ್ ಕಡೆ ಎಲ್ಲ ಹಬ್ಬ ಎಲ್ಲ ಮಾಡಲ್ವಾ
ನಮ್ಮೂರ್ ಕಡೆ ಹಬ್ಬ ಎಲ್ಲ ಮಾಡ್ತಾರೆ ನಾನ್ ಎರಡು ವರ್ಷದಿಂದ ಆ ಅಟೆಂಡ್ ಆಗಿರ್ಲಿಲ್ಲ ಈ ವರ್ಷ ಅಟೆಂಡ್ ಆಗ್ಬೇಕು
ಹ್ಮ್
ಹ್ಮ್ ಹ
ಯಾವ್ತರ ಮಾಡ್ತಾರೆ ನಿಮ್ಮೂರಲ್ಲೆಲ್ಲಾ ಹಬ್ಬನ
ಹಾ ನಮ್ಮೂರಲ್ಲಿ ಹಬ್ಬ ಜೋರಾಗು ಮಾಡ್ತಾರೆ
ಹ ಯಾವ್ತರ ಎಷ್ಟ್ ದಿನ ಮಾಡ್ತಾರೆ ಹಬ್ಬಾ ಯಾವ್ದು ತುಂಬಾ ಗ್ರ್ಯಾಂಡ್ ಹಬ್ಬ ನಿಮ್ಮ ಊರಲ್ಲಿ ಮಾಡೋದು
ಅದೇ ಮಾರ್ಚ್ ಒಂದ್ ಹಬ್ಬ ಬರುತ್ತೆ ಆ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತ ತಾರೆ
ಹೌದಾ
ಹಾ ಎರಡ್ ದಿವ್ಸನೋ ಮೂರ್ ದಿವ್ಸನೋ ಮಾಡ್ತ ರೆ
ಹೌದಾ ಯಾವ್ ತರ ಎಲ್ಲಾ ಸೆಲೆಬ್ರೇಷನ್ ಏನ್ ಮಾಡ್ತಾರೆ
ಅಂದ್ರೆ ಸಂಡೇ ಮಂಡೇ ಟ್ಯೂಸ್ಡೇ ಇರುತ್ತೆ
ಹ್ಮ್ ಹ್ಮ್
ಮಂಡೇ ನೈಟು ದೇವರು ದೇವರೆಲ್ಲಾ ಬರುತ್ತೆ
ಹ್ಮ್
ಹಾ ಅದು ಮಿಡ್ ನೈಟುವರೆಗೂ ಒಂದೊಂದ್ಸತಿ ಆಗುತ್ತೆ ಅದಾದ್ಮೇಲೆ ಟೂಸ್ಡೇ ಅರ್ಲಿ ಮಾರ್ನಿಂಗ್ ನೋ ಮಟನ್ ಕಟ್ ಮಾಡ್ತಾರೆ
ಹ್ಮ್
ಹಾ ಅದಾದ್ಮೇಲೆ ಸ್ವಲ್ಪ ಹೊತ್ತು ಬರ್ತಾರೆ
ಹ್ಮ್
ಹ್ಮ ಮಾಡ್ತಾರೆ ತುಂಬಾ ಜೋರಾಗೇನೆ ಅವರು ಇವರು ಮತ್ತೆ ಮತ್ತೆ ಬ್ಯಾಂಡ್ ಸೆಟ್ ಡ್ಯಾನ್ ಸರ್ಕಲ್ ಆಗೆ ಬರ್ತಾರೆ ಹಾ ನಿಮ್ ಕಡೆ ಎಲ್ಲಾ ಮಾಡಲ್ವಾ
ಹ್ಮ್ ಹಾ ಹೇಳು ನಮ್ಮ ಕಡೆನು ಹಬ್ಬಮಾಡ ತಾರೆ ತುಂಬಾ ಜೋರಾಗಿ ಮಾಡ್ತಾರೆ ನಮ್ಮ್ ಕಡೆ ಫಸ್ಟ್ ದಿನ ಎಲ್ಲಾ ನಾಗನಾಗ ರುತು ಹಾವಿಂದೆಲ್ಲಾ ಹುತ್ತಕ್ಕೆಲ್ಲಾ ಪೂಜೆ ಮಾಡ್ಕೊಂಡ್ ಬರರ್ಬೇಕು ಆಮೇಲೆ ಎರಡು ದಿನ ಎಲ್ಲ ಫುಲ್ ದೇವ್ರ ಪೂಜೆ ಎಲ್ಲ ಇರುತ್ತೆ ದೇವಸ್ಥಾನ ಹತ್ರ ಎಲ್ಲ ಎಲ್ಲಾ ದೇವರೆಲ್ಲಾ ಮೆರವಣಿಗೆ ಇರುತ್ತೆ ಪಟಾಕಿ ಎಲ್ಲ ಹೊಡಿತಾರೆ ಮತ್ತೆ ಏನಾದ್ರು ಅದೆಲ್ಲಾ ಇದ್ರೆ ಅದೆಲ್ಲಾ ಮಾಡ್ತಾರೆ
ಹಾ ಹಾ ಜಾತ್ರೆ ಅಂತಾರಲ್ವಾ ಅದೆ ಅಲ್ವಾ
ಜಾತ್ರೆ ಎಲ್ಲಾ ಮಾಡ್ತಾರೆ ಎಲ್ಲಾ ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮೂರನೇ ದಿನ ಎಲ್ರಿಗೂನು ಓಕ್ಕೆ ಹೇಳಿರ್ತಾರೆ
ಹಾ
ಎಲ್ರಿಗೂ ಹಬ್ಬ ಹೇಳಿ ಹಾ ಊ ಅಡ್ಗೆ ಎಲ್ಲಾ ಏನ್ ಬೇಕದು ಮಟನ್ನು ಆತರ ಎಲ್ಲಾ ಅಡ್ಗೆ ಎಲ್ಲಾ ಮಾಡಿ ನೆಂಟ್ರಿಗೆಲ್ಲ ಹಾಕ್ಬೇಕು ಎಲ್ಲಾ ಹೇಳಿ ಎಲ್ಲಾ ಚೆನ್ನಾಗಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ
ಜಾತ್ರೆ ನೀವು ಟೆಲಿಫೋನ್ ಯೂಸ್ ಮಾಡಿದ್ದೀರಾ ಡೂಮು ಚಲೆ ಫೋನ್ ತಗೊಂಡಿದ್ದೀ ಹಲೋ
ಏನು ಹೇಳಿ
ನಾ ನೀವು ಜಾತ್ರೆಲ್ಲೆಲ್ಲ ಡೂ ಮುುಚುಲ್ಲೆ ಫೋನ್ ತಗೊಂಡಿದ್ರಾ
ನಾವೆಲ್ಲಾ ತಗೊಂಡಿಲ್ಲ ನಮ್ಮ್ ಮಕ್ಳೆಲ್ಲಾ ತಗೊಂಡಿರ್ತಾರಲ್ಲಾ ಆಥರದ್ದೆಲ್ಲಾ
ಹಾ ಹಾ ಹಾ ಹಾ
ನಮ್ಮ ಮಕ್ಳು ಆತರ ಎಲ್ಲಾ ತಗೊಂಡು ಮಾಡ್ತಾರೆ ಆಟ ಆಡ್ ತರೇ ಅವ್ರಗೇನು ಅಲ್ಲೆಲ್ಲಾ ಬಂದ್ಬಿಟ್ರೆ ಅದು ಇದು ತಗೊಳ್ಳದೆೇ ಒಂದು ಖುಷಿ ತಿ ಅವರಿಗೆ ತಗೊಳ್ಳೋದು ಹ್ಮ ಹೌದು ತಗೊಳ್ಳೋದು ಆಟಾಡೋದು ಒಂದೇ ದಿನ ಒಂದೇ ದಿನಕ್ಕೆ ಎಲ್ಲಾ ಮುಗಿಸು ಬಿಡ್ತಾರೆ ಎಲ್ಲಾ ಮಾಡಿ ಕೊಡ್ತಾರೆ
ಹಾ
ಹ್ಮ್ ಎಲ್ಲ ಚೆನ್ನಾಗಿರುತ್ತೆ ಓಟ್ನಲ್ಲಿ ಹಬ್ಬಗಳಲ್ಲೆಲ್ಲಾ ಎಲ್ಲಾರು ಸೇರ್ಕೊಂತೀವಲ್ಲ ಎಲ್ಲ ಸೇರ್ಕೊಂಡಾಗ ಒ್ಥರಾ ಖುಷ್ ಖುಷಿಯಗಿರುತ್ತೆ ಎಲ್ಲಾ ಟೈಮ್ಲ್ಲಿ ಎಲ್ಲಾರೂ ಸಿಗಲ್ಲ ಆ ಟೈಮ್ ಅಲ್ಲಿ ಎಲ್ರುೂ ಮನೆ ಹತ್ರ ಬಂದ ಸೇರಿಕೊಂಡಾಗ ಹಾ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲಾ ಬರ್ತಾರೆ ತರೆ ನ ಈ ಕಡೆ ಅವರು ಆ ಕಡೆ ಅವ್ರು ಗಂಡನ ಮನೆ ಕಡವ್ರು ಅಪ್ಪನ ಮನೆಯ ಕಡೆಯವ್ರು ಎಲ್ಲಾ ಇಂಟರುಗಳು ಸಿಕ್ತಾರೆ ಮತ್ತೆ ಊರು ಹೋಳಗಡೆ ಇರೋರೆಲ್ಲರೂ ಸಿಕ್ಕ ಸರೆ ಹಂಗಾಗಿ ತುಂಬ ಖುಷಿ ಆಗತ್ತೆ ಎಲ್ಲಾ ನೋಡ್ಕೊಂಡ್ ಕುೂತ್ಕೊಳಕೆ ಹ ನಾನು ನ ಮತ್ತೆ ನಮ್ಮ್ ಪಾಪು ನನ್ ಟ್ಯೂಷನ್ ಇಂದ ಕರ್ಕೊಂಡ್ ಬರಕ್ ಹೋಗ್ಬೇಕು ನಾನ್ ನಿಮ್ಗೆ ಮತ್ತೆ ಕಾಲ್ ಮಾಡ್ತೀನಿ ಹ್ಮ ಸರಿ ಮಾತಾಡಿ ತುಂಬಾ ಖುಷಿ ಆಯ್ತು ಧನ್ಯವಾದ ನಮಸ್ತೆ ಹ
ಹಾ ನ ಓಕೆ ಹಾ